ಹಲೋ ಹಲೋ ನಮಸ್ಕಾರ ಹಾ ನಾವರಾಮ್ ಮದೀವಿ ನೀವು
ಹ ನಾವಾರಾಮಿದ್ದೀವಿ, ನಿಮ್ಮ್ ಹೆಸರು?
ಪೂಜಾ ಅಂತ ನಿಮ್ಮ ಹೆಸ್ರೇನು
ನಮಸ್ ಏನ್ ಮಾಡ್ತಿದ್ರೀ ಇಲ್ಲಿ ಓತಿದ್ದೀರಾ ಇಲ್ಲಂದ್ರೆ ಜಾಬ್ ಮಾಡ್ತಿದ್ದೀರಾ
ಇಂನಿಯರಿಂಗ್ ಓದ್ತಾ ಇದ್ದೀನಿ, ನೀವೇನ್ ಓದ್ತಿದ್ದೀರಾ?
ನಾವು ಓದ್ತಿಲ್ಲ, ನಾನ್ ಜಾಬ್ ಮಾಡ್ತಿದ್ದೀನಿ. ಜಾಬ್ ಮಾಡ್ತೀನಿ.
ಓ ಆ ಎಲ್ಲಿ ನೀವು ಸ್ಟೇ ಆಗಿರದು?
ನಾವಿರೋದು ಬೆಂಗ್ಳೂರ್ನಲ್ಲಿ ನೀವು
ನಾನು ಬ್ಯಾಂಗ್ಳೂರಲ್ಲೇ ಇದ್ದೀನ್
ಹೌದಾ ಹೆಂಗಿದೆ ನಿಮ್ ಇಂಜಿನಿಯರಿಂಗ್ ಲೈಫು ಕಾಲೇಜು ಹೆಂಗಿದೆ ನಿಮ್ ಗೆಲಿತೀರ ಹೆಂಗಿದಾರಾ
ಆಂ ನಂದೇ ಏನೋ ಪರವಾಗಿಲ್ಲ ನಡೀ ತಿದೆ ಹಂ ಹಾ ನೀವು ಎಲ್ಲಿ ಮನೆಯಲ್ಲಿರೋದ, ಇಲ್ಲಾ ಅಂದ್ರೆ ಅ ಪಿ ಜಿ
ಇಲ್ಲ ಇಲ್ಲ ನಾನು ಇರೋದು ಮನೆಯಲ್ಲೇ ಬೆಂಗ್ಗಳೂರ್ನಲ್ಲಿ ಇರೋದು ನಾನು ಅಲ್ಲೆ ನಮ್ಮನೆಯಲ್ಲಿದ್ದೆ ಅಲ್ಲಿಂದನೇ ವರ್ಕ್ ಮಾಡೋದು.
ಚೆನ್ನಾಗಿದ್ಯಾ ವರ್ಕೆಲ್ಲಾ ವರ್ಕ್ ಪ್ಲೇಸ್ ಎಲ್ಲ?
ಹಾ ಎಲ್ಲಾ ಚೆನ್ನಾಗಿದೆ ಕೊಲೀಗ್ಸ್ ಎಲ್ಲಾ ಚೆನ್ನಾಗಿದ್ದಾರಾ. ಎಲ್ಲ ಓಕೆ ಹ್ಮ್ ನಿಮ್ದ ಹೆಂಗ್ ಇದೆ, ನಿಮ್ಗ್ ಎಲ್ಲಿಗಾದ್ರೂ ಹೋಗ್ ಹೋಗಿದ್ರಾ ನಿಮ್ ಗೆಳತಿಯ ಜೊತೆ ಇಲ್ಲಂದ್ರೆ ನಿಮ್ ಫ್ಯಾಮಿಲಿ ಜೊತೆ
ಇಲ್ಲ ಫ್ಯಾಮ್ಲಿ ಜೊತೆ ಲಾಸ್ಟ್ ಟು ವೀಕ್ಸ್ ಬ್ಯಾಕ್ ತಿರುಪತಿಗೆ ಹೋಗಿದ್ದೆ
ಹೌದಾ ತಿರುಪತಿ ಹೋಗಿದ್ರಾ, ಹೆಂಗಾಗೈತಿ ತಿರುಪತಿ? ನಾನು ನಮ್ ಗೆಲತಿ ಜೊತೆ ಹೋಗಿದ್ದಿ ಒಂದ್ ಎರಡ್ ತಿಂಗ್ಳು ಮೂರ್ ತಿಂಗ್ಳು ಆಗಿದೆ, ಆ ಟೈಮಿಂಗ್ಸ್ ಮುಳುಗಾಕಲು ಅಂತ ಅಯ್ತ್ ಮುಲ್ಭಾಗಲ್ಿಂದ ನಮ್ಮ ಫ್ರೆಂಡ್ ಇದ್ದಾರಾ ಹಬಕಿ ಆ ಕಡೆಯಿಂದ ಮುಳಬ ಅಲ್ಲಿ ಇಷ್ಟೇ ಅಲ್ಲಿಲ್ಲಿಂದ ಆಡ್ತೀರಾ ತಿರುಪತಿ ಎರಡು
ಹಾ ನಮ್ಮೂರ್ ಕಡೆನೆೇ ಅದುನು ಆ ಅತ್ರ ಅಲ್ಲಿಂದ ಅದೇ
ಇನ್ನು ಆ ಕಡೆಯಿಂದ ಬಸ್ ತಗೊಳ್ಳು ಅ ಲ್ಲಿ ತಿರುಪತಿ ಹೋಗಿ ಅಲ್ಲಿ ಲಾಕರ್ಸ್ ನಲ್ಲಿ ಬ್ಯಾಗ್ಸ್ ಇಟ್ಟು ಮತ್ತೆ ಇದು ಅಲಿಪಿರಿ ಕಡೆ ಹೋಗಿದ್ದೇವೆ ನಾವು ನಮ್ ಫ್ರೆಂಡ್ ಎಲ್ಲ ಶಿವರ್ ಬೇಡ ಹೌದು ಅಲಿಪಿರಿ
ಬಾರಿ ಬೆಟ್ಟ ಹತ್ಕೊಂಡು ಹೋದ್ರಿ.
ನಂಬರರ್ಲ್ಲ ಅ ಅಲಿತುರಿ ಮಾಡತ ಂದ ನಂಬರ್ ತಿನ್ಬಟ್ಟ ಆತದ ಅಂತ ಆಟ ಹಚಿದ್ರು ಹೌದು ಜಾಸ್ತಿ ಕಷ್ಟ ಇದೆ ಅದೊಂದು ನಮ್ ಕಲಿತರಿನಲ್ಲಿ. ಫಸ್ಟ್ ಟೈಮ್ ಬರುವವರು. ಇದ ಅವ್ರಿಗೆ ಜಾಸ್ತಿ ಸುಸ್ತ ಆಾಗೈತೆ ನಡಿಯೋಕ್ಕ ಆಾಗಿಲ್ಲ ಹಂಗೆ ಒಂದೊಂದು ನೂ ನೂರ್ ಸ್ಟೆಪ್ಸ್ಗ ಅಂತ ಪ್ಲಾನ್ ಮಾಡ್ಕೊಂಡು ಕುಂತು ಮತ್ತೆ ನೂರ್ ಸ್ಟೆಪ್ಸ್ ಎ್ದಳಿ ಆತರ ಮಾಡ್ಕೊಂತ. ಒಂದ್ ಆಕೈಐದ ತಾಸನಲ್ಲೇ ಹೋಗ್ಬಿಟ್ಟಿದ್ದೀವಿ ತಿರುಮಲಗ
ಹ್ಮ್
ಅಲ್ಲಿ ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ದರ್ಶನ ಸ್ಟಾರ್ಟ್ ಆಗಿದ್ ಅವತ್ತು
ಹ್ಮ್ ಹೆಂಗಾಯ್ತು ದರ್ಶನ ಎಲ್ಲಾ.
ದರ್ಶನ ಎಲ್ಲ ಚನ್ನಾಗ ಆಗೈಐತಿ ಫ್ರೆಂಡ್ಸ್ ಜೊತೆ ಎಲ್ಲ ಗೆಳತ ಜೊತೆತಿ ಅಷ್ಟನ್ ಜಾಸ್ತಿ ಟೈಮ್ ತಗೋಿಲ್ಲ ಶೆಡ್ ನಲ್ಲ ಜಾಸ್ತಿ ಹಾಕಿಲ್ಲ ಶಡ್ ನಲ್ ಹಾಕಿದ್ರು ನೈದ ನಿಮಿಷ ಅಷ್ಟ ಹಾಕಿದ್ರು ನಾವ್ ಒಂದ್ ತಾಸ ಎರಡು ತಾಸ ಚಡ್ ನಲ್ ಇಡ್ಬೇಕ ಅಂತ ಅನ್ಕೊಂಡಿದ್ವಿ ಬಟ್ ಏನಿಲ್ಲ ಐದು ನಿಮಿಷಗ ಹಾಲ್ ಕೊಟ್ಟಿದ್ರು ಶಡ್ ಓಪನ್ ಮಾಡಿದ್ರು ಗೋವಿಂದ ಗೋವಿಂದ ಅಂತ ಎಲ್ಲರೂ ಹೋಗಿದ್ರೆ ನಾವು ಹೋಗ್ಬಿಟ್ಟಿದ್ವಿ, ಒಂದ್ ಎರಡು ತಾಸ್ಸನಲ್ ಹೋಯ್ತಷ್ಟೇ ನಮ್ದು. ದರ್ಶನ ಎಲ್ಲ
ಹ್ಮ್ ಹ್ಮ್
ಚೆನ್ನಾಗಾಗತಿ ನೀವು ಶ್ರೀವರ ಅದ್ ಬೆಟ್ಟ ಹೆಂಗಿದೆ ಸುಸ್ತಲ್ಲ ಆಗಿಲ್ಲ ನಿಮಗ
ಆಯ್ತು ಅಂದ್ರೆ ಅದು ಸ್ವಲ್ಪ ಕಡಿಮೆ ಇದೆ ಅಲ್ ರಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಹ್ಮ್ ಚೆನ್ನಾಗೆ ಆಯ್ತು ನಾನ್ ಇವತ್ತು ಅಲ್ಪಿರಿ ಬೆಟ್ಟ ಆತ್ತಿಲ್ಲ. ಅದ ಕೇಳಿದ್ದೀನಿ ನಮ್ಮ ಅಮ್ಮ ಅವರೆಲ್ಲಾ ಹತ್ತಿದ್ದಾರೆ ಕಷ್ಟ ಜಾಸ್ ಅಂತ ಹೇಳಲ್ಲಿ ಇತಾರೆ ಅವರು ಅದಕ್ಕೆ ನಾವು ಇದೇ ಬೆಟ್ಟನ ಆ
ಬಟ್ ಕಷ್ಟ ಇತೈತಿ ಆ ಕಡೆ ನೋಡಕ್ ತುಂಬಾ ಇದು ಕಾಡು ಪ್ರಾಣಿಗಳು ತಿನ್ನೋಕೆಲ್ಲಾ ಅಂಗಡಿಗಳೆಲ್ಲಾ ಇರ್ತಾವ, ಬಟ್ ಶ್ರೀವಾರ ಬೆಟ್
ಅದು ಚೆನ್ನಾಗಿದೆ ಚೆನ್ನಾಗಿದೆ ಅದನು ನಾನು ನೋಡ್ದ ಆ
ಹೌದಾ ಹೌದಾ ಹ್ಮ್ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಹೋಗಿದ ಇದ್ರೆ್ರ ಶಿವಾರ್ ಬೆಟ್ಟ ಒಂದ್ಸ ಹತ್ತತಿವಿ ಯಾವತ್ತು ಹತ್ತಿಲ್ಲ ನಾನ ಇತನ
ಹ ನಾನ್ ಅಲ್ಪಿರಿ ಬೆಟ್ಟ ಇವತ್ತು ಹತ್ತಿಲ್ಲ ಹೋದಾಗೆ ಲ್ಲ ಹಿಂಗೆ ಶ್ರೀವಾರಿ ಬೆಟ್ಟ ಆಗ್ತೀವಿ ಇಲ್ಲಾಂದ್ರೆ ಹಂಗೆ ಡೈರೆಕ್ಟ್ ಹೋಗ್ತಿೀವಿ
ಹೌದ
ಹ್ಮ್
ಮತ್ತೆ ಎಕ್ಸಾಮ್ಸ್ ಆದ್ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ ಪ್ರವಾಸಗ
ಅದೇ ಅನ್ಕೊತಿದೀವಿ ಎಲ್ಲಾದ್ರೂ ಇನ್ನ ಗೊತ್ ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಅದೇ ಮಂತ್ರಾಲಯ ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಇನ್ನ ಫ್ಯಾಮಿಲಿ ಎಲ್ಲ
ಅದು ಮಂತ್ರಾಲಯ ರಾಘೇಂದ್ರ ಸ್ವಾಮಿ ಫೇಮಸ್ ಅಲ್ಲಿ ಜಾಸ್ತಿ ನಾವು ಜಾಸ್ತಿ ಸತ್ಯ ವಿಕೆಸ ಏನಾದ್ರು ಬೇಜಾರು ಅನ್ಸಿದ್ರೆ ಆ ಕಡೆನ ಹೋಗೋದು ಮೊನ್ನೆನು ಒಂದ್ ಮೂರ್ನಕ್ ದಿನ ನಮ್ ಪೇರೆಂಟ್ಸ್ ಹೋಗ ಬಂದಿದ್ರು ಸ್ವಲ್ಪ ಹೋಗ್ಬೇಕನ್ ಅಂತ ಆ ಕಡೆ ನಮ್ಗ ಎಷ್ಟ ಅಷ್ಟ ಅಲ್ಲ ಒಂದು ತಾಸು ಅಷ್ಟೇ ಜರ್ನಿ ಮಂತ್ರಾಲಯಗ
ಹ್ಮ ಹ್ಮ್ ಹ್ಮ್ ಅದೇ ಹೋಗ್ ಬರ್ಬೇಕಂತ ಅನ್ಕೊಂಡು ತಡಿವೆ ನೋಡ್ಬೇಕ ಎಕ್ಸಾಮ್ಸ್ ಎಲ್ಲಾ ಇದ ಅಲ್ವಾ ಇವಾಗ ಗಾ
ಹ ಎಕ್ಸಾಮ್ಸ್ ಮತ್ತೆ ಹೆಂಗ್ ಓದ್ತಿದ್ದೀರಾ? ಚೆನ್ನಾಗ ಓದ್ತಿದ್ದೀರಾ ಎಕ್ಸಾಮ್ಸ್ ಯಾವಾಗ ಯಾವಾಗ ಇದಾವ ನಿಮಗ
ನಾಳೆ ಲ್ಯಾಬ್ ಎಕ್ಸಾಮ್ ಇದೆ ಹ್ಮ್ ಬರಿಯೋದಿದೆ ಜಾಸ್ತಿ ಬರ್ಕೊಂಡು ಮಾತಾಡ್ತಾ
ಹೌದಾ ನಮ್ದು ವರ್ಕ್ ಎಲ್ಲ ಕಂಪ್ಲೀಟ್ ತ್ತಗೈತಿ ನೆನಪ ನೆನ್ಸ್ಕೊಂಡಿನೀ ಅದೇ ನೀವ್ ಅಂತ್ಕ ಕಾಲ್ ಆಚ್ದೆ ಅಷ್ಟೇ ಎಲ್ಲಾ ವರ್ಕ್ ಕಂಪ್ಲೀಟ್ ಆಗಿದೆ ಸ್ವಲ್ಪ ಸ್ಟ್ರೆಸ್ಲ್ಲಿ ಇರ್ತಿವಲ್ಲ ಅವ ವರ್ ಕಂಪ್ಲೀಟ್ ಆ ತಕ್ಷಣ
ಹಾ
ಏನಂದಿ ನೀನು ನೆನಪಿದಾರ ಅಂತ
ಹ್ಮ್ ಹ್ಮ್ ಮತ್ತೆ ನಿಮ್ದು ಎಕ್ಸಾಮ್ ಯಾವಾಗ?
ನಾಮವು ಎಕ್ಸಾಮ್ಸ್ ಇರಲ್ಲ ನಾವು ಜಾಬ್ ಮಾಡರಲ ಹ್ಮ ನೋಡ್ಬೇಕು ಇನ್ನೊಂದು ಕಂಪ್ನಿ ಚೇಂಜ್ ಮಾಡಕ ಟ್ರೈ ಮಾಡ್ತಿದ್ದೀನಿ ಇನ್ ಕೇಸ್ ಬೇರೆ ಯಾವ್ದಾದ್ರು ಜಾಬ್ ನಲ್ಲಿ ಸಿಕ್ಕಿದ್ರೆ ಆ ಕಂಪ್ನಿಕ್ ಹೋಗೋದಷ್ಟೆ
ಹ್ಮ್ ಹ್ಮ್
ಹ್ಮ್ ಇನ್ನ ನಿಮ್ ಕಡೆ ಹಬ್ಬಗಳ್ನ ಆಚರ್ಸತಾರ?
ಹ ನಮ್ ಕಡೆ ಮಾಡ್ತಾರೆ ಎಲ್ಲಾ ಹಬ್ಬಗ್ಗಳುೂ ಮಾಡ್ತಾರ ಆಲ್ಮೋಸ್ಟ್.
ನಿಮಗೆ. ಹ್ಮ ನಮಮ್ಮ ಕಡೆ ಮಾಡ್ತಾರ ನಿಮ್ಗೆ ಯಾವಬ್ಬ ಅಂದ ಎಷ್ಟು
ನಮ್ಗೆ ದೀಪಾವಳಿ ಗಣೇಶ ಚತುರ್ಥಿ ಎಲ್ಲಾ ಗ್ರ್ಯಾಂಡ್ ಆಗ ಮಾಡ ನಮ ಸೈಡ್ ಆ ಅಂದ್ರಲ್ಲಿ ದೀಪಾವಳಿ ಅಂತೂ ತುಂಬಾ ಗ್ರ್ಯಾಂಡ್ ಮಾಡ್ತಾರೆ
ಹೌದಾ ಹ್ಮ್.
ನಿಮ್ಮನ ಅಲ್ಲೆಲ್ಲಾ ಯಾವದು
ನಮ್ಮ್ ಮನೆಯಲ್ಲಿ ಜಾಸ್ತಿನ ಮಾಡ್ತಾರ ಸಂಕ್ರಾಂತಿ ಉುಗಾದಿ ದೀಪಾವಳಿ ಗಣೇಶ ಚತುರ್ಥಿ ಮತ್ತೆ ವರಲಕ್ಷ್ಮಿ ವ್ರಥ ಅಟ ನಮಗ ಇಷ್ಟವಾದ ಹಬ್ಬ ಮಾತ್ರ ಸಂ ಂತ ಅದು ಜೋರಾಗಿ ಮಾಡ್ತವಿ ನಾವು ಜಾಸ್ತಿ. ಮೂರ್ ದಿನ ಒಂದಿನ ಕಾನ ಹೌದು ಮೂರ್ ದಿನ ಮಾಡ್ತ ಒಂದಿನ ಕಲುವ ಒಂದಿನ ಪೊಂಗಲು ಒಂದಿದ. ಇದು ಬೋಗಿ ಅಂತ ತಮಾರ್
ಬೋಗಿ ಬೋಗಿ ಆಗೊತ್ತು ಗೊತ್ತು ಹ್ಮ್ ಹ್ಮ್
ಆಯ್ದು ಪೂಜೆ ಮಾಡ್ತೀವಿ ಸಂಕ್ರಾಂತಿಗ ಅದು ಜಾಸ್ತಿ ಎಷ್ಟ ಆಗುತ್ತಾ ಎಲ್ಲಾ ಗಾಡಿಗಳೆಲ್ಲ ಕ್ಲೀನ್ ಮಾಡಿ
ನಮ್ದು ದಸರಾಗೆ ಇಲ್ಲ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಮಾಡ ಆಯುಧ
ಹ ಹೌದಾ ನಾವು ಸಕ್ರಾಂತಿಗೆ ಮಾಡ್ತೀವಿ ಆಯಪ್ಪ ಪೂಜಾ ಎಲ್ಲಾ ಅದಂದು ಒಂದ್ ರೈಡ್ಗೆ ಹೋಗ್ ಬರ್ತೀವಿ ಎಲ್ಲರೂ ಸೇರಿ ಆ ಗಾಡಿಗಳು ಹಾಕೊಂಡು ಅದು ಬಾಳ ಇಷ್ಟ ನನ್ಗ.
ಚೆನ್ನಾಗಿರುತ್ತೆ ಎಲ್ಲಾರ ಸೇರ್ಕೊಂಡ್ ಹಬ್ಬಗಳನ್ನ ಮಾಡಿದ್
ಹೌದು
ಹ್ಮ್
ಮತ್ತೆ ನ ನಿಮಗೆ ಅಡಗೆ ಮಾಡ. ಬತೈತ
ಏನೋ ಮಾಡ್ತೀನಿ ಅ ಅಂದ್ರೆ ನೋಡ್ಕೊಂಡು ಇಲ್ಲಾಂದ್ರೆ ಅಮ್ಮ ಹೇಳ್ಕೊಟ್ರೆ ಮಾಡ್ ತೀನಿ ಅಷ್ಟೆ ನಿಮ್ಗ್ ಬರತ್ತಾ ಮಾಡಕ್ಕೆ
ಹಾಂ ನಮಗ್ ಮಾಡಕ್ ಬರ್ತೈತೆ ಹೆಂಗೋ ಮನೇಲಿ ಇರ್ತನಲ್ಲಾ ಒಂದೊಂದ್ಸತಿ ಅಪ್ಪ ಅಮ್ಮ ಇಲ್ಲಾಂದ್ರೆ ನಾನೇ ಮಾಡ್ಕೊಂಡ ತಿನ್ಬೇಕಾಗುತ್ತಾ
ಹ್ಮ್
ಆಗಾಗ ಮಾಡ್ಕೊಂತನನೆ ಮತ್ತ ಅದ ಮ್ಯಾಗಿ ಇವೆಲ್ಲ ಸಣ್ಣ ಸಣ್ಣು ಅಷ್ಟೇ ಬರ್ತಾವ ಜಾಸ್ತಿ ಏನ್ ಬರಲ್ಲ ನನಗೆ
ಹ್ಮ್ ಅಷ್ಟು ಕಲ್ಕೊಂಡ್ರಿ ಸಾಕು
ಹ ಹಸವಾಗದ್ರ ಮಾಡ್ಕೊತಿನ ಕಷ್ಟ ಬರ್ತತಿ
ಹ್ಮ್ ಅಷ್ಟು ಸಾಕು ಕಲ್ಟ್ರಿ ಹ್ಮ್
ಇನ್ನ ನಿಮ್ ಕಡೆ ಇದು ಹೋಲ ಬೆಣ್ಣೆ ದೋಸೆ ಇವೆಲ್ಲ ತಿಂದಿರಾ ನೀವು
ಹಾ ಹಾ ತಿಂದಿದ್ದೇನಿ ಮುಲ್ಬಾಗಲ್ ದೋಸೆ ಎಲ್ಲ ತಿಂದಿದ್ದೀನಿ ಚೆನ್ನಾಗ ಇರುತ್ತೆ ಹ ಹ್ಮ್ ಚೆನ್ನಾಗಿರುತ್ತೆ ತಿಿಂದ ದಿನ
ನ ಒಂದ್ಸತ್ತ ಡಾವಣಗೆರಿ ದೋಸ ಬೆಣನ್ನೆ ದೋಸ ಟ್ರೈ ಮಾಡಿದ್ದ ನೂವಾಗ್ಲು ಟ್ರೈ ಮಾಡಿಲ್ಲ ನಮ್ ಗೆಳತಿಯರ್ ಇದ್ದಾರ ಒಂದ್ಸತಿ ಟ್ರೈ ಮಾಡ್ಬೇಕಿತ್ತು ಬಟ್ ಆಗಿಲ್ಲ ಈ ಸರ್ ಏನಾದ್ರು ಸುಟ್ಟಿ ಬಂದಿದ್ರೆ ಹೋಗಿ ತಿನ್ ಬರ್ಬೇಕು ಆ ಕಡೆ ಹೋಗಿ
ಟ್ರೈ ಮಾಡಿ
ಹಾ ಟ್ರೈ ಮಾಡ್ತೀನಿ
ಹ್ಮ್ ಮತ್ತೆ ನಿಮ್ಗೆ ಆಫೀಸ್ ಇದೆಯ ನಲ್ಲೆ
ಹ್ಮ ನಾಳೇ ಆಫೀಸ್ ಇದೆ ಮತ್ತೆ ಅದೇ ರೋಟೀನ್ ಒಂಬತ್ತಕ್ಕೆ ಎದ್ದಾಗಬೇಕು ಮತ್ತೆ ಹೋಗ್ಬೇಕು ವರ್ಕ್ ಮಾಡ್ಬೇಕು ಬರೋದು ಏನಾದ್ೂ ವರ್ಕ್ ಇದೆ ೆಲ್ ಮಾಡೋದು ಇಲ್ಲೊಂದು ಕಾಲ್ ಮಾತಾಡೋದು ಇದೊಂದ
ಹ ಕಷ್ಟ ಆಗಲ್ವಾ ವರ್ಕ್ ಮಾಡ್ ಕೊಂಡು
ಕಷ್ಟ ಆಗುತ್ತ ಬಟ್ ಹಂಗೆ ಟ್ರಿಪ್ಗೆ ಹೋಗ್ಬೇಕಂದ್ರೆ ಕಾಸ ಬೇಕಿತ್ತಲ್ಲಾ ಪ್ರವಾಸ ಎಳಗಾದ್ರ ಹೋಗ್ಬೇಕ ಅಲ್ಲಿ ಬರದು ಅಷ್ಟೇ ಮತ್ತೆ ಒಂದ್ ಹತ್ತು ದಿನ ವಕ್ ಮಾಡೋದು ಒಂದು ಒಂದ್ ತಿಂಗ್ಳ ಹ ಮಾಡ್ತೀವಲ್ಲಾ
ಹ್ಮ್
ಒಂದು ಎರಡು ಮೂರ್ ದಿನ ಸುಟ್ಟಿ ತಗೊಂಡು ಎಲ್ಲಿಗಾದ್ರ ಆಚೆೋಹೋಗ್ಬೇಕು ಇಲ್ಲಂದ ಬೈಕ ರ ಆಯ್ತು ಹ ರಜಾ ಕೊಡ್ತಾರ ವರ್ಕ್ ಎಲ್ಲ ಫಸ್ಟ್ಗೆ ಮುಗಿಸಕೊಂಡಿದ್ರೆ ರಜಾ ಕೊಡ್ತಾರ ಇಲ್ಲಾಂದ್ರೆ ಇಲ್ಲ ಅದೊಂದು ಒಂದ ಒನ್ ಇಯರ್ ನಲ್ಲಿ ಇಷ್ಟು ರಜಾ ತಗೋಬೇಕಂತ ಇರ್ತ ಆತತಿ ಅದು ಯಾವಾಗ ಬೇಕಾದ್ರು ತಗೋಬಹುದು ನಾವು ಎಮರ್ಜೆನ್ಸಿರಜಾ ಅಂತ ಈ ತರ ಲೀವ್ಸ್ ಅಪ್ಲೈ ಮಾಡ್ಬಹುದು ನಾವು ಒಂದ್ ವರ್ಷಕ್ಕ ಒಂದು ಪತ್ತ ಇ ಮೂವತ್ ದಿನ ಕೊಡ್ತಾರ ವರ್ಷದಲ್ಲಿ ನ್ ಯಾವಾಗೂ ಮಾಡ್ಕೋಬಹುದು ಆ ತರ್ಟಿ ಡೇಸ್ ನ ನನ್ ಕಡೆ ಜಾಸ್ತಿ ಕಾಸಿದ್ರೆ ನಾನ್ ಜಾಸ್ತಿ ಯೂಸ್ ಮಾಡ್ಬಿಡ್ತೀನಿ
ಹ್ಮ್ ಮತ್ತೆ ಭಾನುವಾರ ರಜಾನ ನಿಮ್ಗೆ? ರಜಾ ಇದ್ಯಾ, ಇಲ್ಲಾಂದ್ರೆ ಅವತ್ತು ಹೋಗ್ಬೇಕಾ?
ಇಲ್ಲ ಇಲ್ಲ ನಮ್ಗ ಸರ್ವ ಶನಿವಾರ ಮತ್ ಭಾನುವಾರ ರಜಾನೆ ಇರ್ತೈತಿ ವೀಕೆಂಡ್ ಎಲ್ಲ ವೀಕ್ ಆಫ್ ಅದು ಹ ರಜೆ ಇರ್ತತಿ ವೀಕ್ ಆಫ್ ನಮಗ ಒೆರಡು ದಿನ ಅಡ್ಡಾಡ್ಬಹುದು ಇಲ್ಲ ಬೆಂಗ್ಗಳೂರು ಎಲ್ಲಿ ಆದ್ರೂ ಬೆಟ್ಟ ಹಾತ್ಬಹುದು ಎಲ್ಲಿಾದ್ರೂ ಹೋಗ್ ಬರ್ಬೋದು ಆ ಗಡೆ
ಟ್ರೆಕ್ಕಿಂಗ್ ಹೋಗಿದ್ದೀರಾ
ಪಕಿಂಗ್ ಯಾವ್ದೂ ಟ್ರೈ ಮಾಡಿಿಲ್ಲ ಹೋಗ್ಬೇಕು ಇನ್ನ ಟ್ರೈ ಮಾಡ್ಬೇಕು ಅಂತ ಪ್ಲಾನ್ಲ್ಲೇ ಇದೀವಿ ನಾವು ನೀವೆ ಹೋಗಿದ್
ಇಲ್ಲ ಇಲ್ಲ ಅದೇ ನಾವು ನಾವು ಅನ್ಕೊತಿದ್ದೀವಿ ಎಲ್ಲದ್ರು ಹೋಗಣ ಆ ಚಿಕ್ಕಾವಾಗ್ ಈಗ ಹೋಗಿದ್ದೀನಿ ಅಂದ್ರೆ ಅವಾಗಷ್ಟು ನನಗ್ ನೆನಪಿಲ್ಲ ಫ್ಯಾಮಿಲಿ ಜೊತೆ ಆ
ಸರಿ ಆದ್ರೆ ಮತ್ತೆ ಯಾವಾಗಾದ್ರ ಫ್ರೀ ಅನ್ಸಿದ್ರೆ ಇಲ್ಲಾಂದ್ರ ಬೇಜಾರಾಗ ಕಾಲಸ್ತೀನಿ
ಹಾ ಸರಿ ಆಯ್ತು ಧನ್ಯವಾದಗಳು ಹ್ಮ್ ಕೆಲ್ಸ ನಿಮ್ಗೆ ಹೇಳ